ಹಚಾರ
ರ
ಬತ ಹಲೋ
ಏನಲ್ ನೋಡ್ರಿ ಏನಲ್ ನೋಡಿ
ಹಾ ರೀ ಏನತರಿ
ಹ ಊಟ ಆಯ್ತ ತೊಡ್ರಿ ನಿಮ್ ಊಟ ಆಯ್ತ್ರಿೀ ನಿಮ್ದಿ್ರ ಊಟ ಆಯ್ತ್್ರರಿ ಊಟ ನಿಮ್ದ
ನ್ ಮಾಡ್ರಿ ಆಯ್ತ ಆಯ್ತ
ಈ ಏನ್ ಮಾಡಿದ್ರಿ ಊಟ ಊಟಕ್ಕೆ ಏನ್ ಮಾಡಿದ್ರಿ
ಅತ್ತರ
ಇಲ್ರರಿ ಊಟಕ್ಕೆ ಏನ್ ಮಾಡದ್ರಿ ನೀವು
ಅದೇ ನಾವವು ಇಡ್ಲಿ ವಡಾ ದೋಸೆ ಇಡ್ಲಿ ಇಡ್ಲಿ ನಾವ ಹೊರಾಗ ಹೋಯತನಿರಿ ಆರಾಮ ಇದಿದಿಲ್ಲ ಸ್ವಲ್ಪ ಹ ಮಾಡ ಮಾಡ ಸ್ವಲ್ಪ ಇಡ್ಲಿ ಊಟ ಮಾಡಿ ಬಂದ್ವಿ
ಹಾ
ೆಯ ಹ ಮತ್ತೆ ಸದ್ಯಕ್ಕೆ ನಾವು ಆಚೆ ಹೋಗ್ತೀವಿ ಅಷ್ಟ ಬೇರೆ ನೀ ತಿಂದ ಬರ್ತೀವಿ ಇನ್ ಸ್ವಲ್ಪತ್ ಬಿಿಟ್ಟು ಈಗ ಆರಾಮ ಐತೆ ಬೇರೆ ಇಂತನ ಕೋತಿವ್ರ ಈಗ ನೀವ್ ಬರ್ತೀರಿ
ಹಾ ಹಾ ಚಲೋ ತಿತ್ತನ್್ರ ಈಗ ಈಗೇನ್ ಬ್ಯಾಡ್ರಿ ಈಗ ಆರಾಮ್ ನ ಮೂರು ಸ್ವಲ್ಪ ಬಿರಿಯಾನಿ ಹಂಗ ತತರಿ ಅರಾಮ್ ಎಲೆಾರದಾಗ
ಇಲ್ಲ ನಮಗ್ ಆರಾಮಯ್ತಿರಿ ಈಗ
ಅಲ್ೀ ಹ ಈಗ ಆರಾಮ
ಹ್ಮ್ ನೀವ್ ಬರಿ ನವಂಬ್ರಿ
ಮಲ್ತ ರ ಇ ೈಮ ಸಮಯ ಆಭಾರ
ಹ ನೋಡ್ರಿ ಬರ್ರಿ ಟೈಮ್ ಕೊಡಂಬ್ರಿ ಅದಕ್ಕೊಂದ ಸ್ವಲ್ಪ
ಹಾ ಬರಿ ಬರಾಮ ಬ
ಬರೀ ಓಂ ಬರೀ ಸದ್ಯಕ್ಕೆ ಏನ್ ಮಾಡ್ತರಿ ಈಗ ಹಾಸ್ಟೆಲ್ಗೆ ಇದ್ದು ಹೊಸಂದ ನೆಲ ಇದ ಇದ್ದು
ಈ ಹೋಗನ್್ರಿ ಈ ಬ್ಯಾಡ್ರಿ ಅನ್ಕದಕ್ಕ
ವಸಂತ ನಿಲಯದಲ್ಲಿ ನಿಮ್ ಚೆನ್ನಾಗಿ ಕೊಡಲ್ಲ ಮತ್ತೆ ಇದು ಭೋಜನಾಲಯದಲ್ಲಿ ಊಟಗಳು ಏನು
ಕರಕ್ ಕರ ನೀ ನಡದ ಮಾಡ ನ ಹೇಳೋಡ ಅಪ್ಪ ಕೊಟ್ರಿ ಮಚ್ದ ನೋಡ್ರಿ
ಹಕ್ತಾರೆ ಸುಮ್ನೆ ಫುಲ್ ಹಾಕ್ತಾರ ಅಷ್ಟೊಂದ್ ಹಾಕ್ತಾರ ಏನ್ ಮಾಡಕರ ಅಮ ದುಡ್ ಇಲ್ಲ ಕಟ್ಟಕ
ಕರ ನೋಡ್ರಿ ಮನುಷ್ಯ ಏನ್ ಮಾಡೋುದ್ರಿ ಮನುಷ್ಯ
ನಮ್ ಮೆಸ್ವಿಲ್ ಒಂದ್ ರೂಪಾಯ ಹಾಕಿಲ್ಲ ರೀ ಕಟ್ಬೇಕಂದ್ರೆ ಈಗ ಅದ ನೋಡ್ರಿ ಈಗ ಪಿ ಟ ಪಿಟ ಸ ಅವರ್ ನೋಡ್ರೆ ಹದ್ಿನೈನರು ಕೊಡಂತಾರೆ ಅದ ನೋಡ್ರ ಅಕ್ಕ ಒಂದ್ ರೂಪಾಯಿನ ಹ್ಮ ಅದೇ ಮತ್ತ ಅವ್ರ ನೋಡ್ರೆ ಒಬ್ಬ್ರ ಎಲ್ಲ ಇಬ್್ರಲ್ಲಿ ನೂರು ಜನ ಡ ಮೇಲೆ ಆಗುತ್ತೆ ಅವ್ರ ಕಬ್ರ
ಹ್ಮ ಮತ್ತ ಅದ ಖರ್ಚ ಆಗನ್ರಿ
ಅದೇಏನು ಮಾಡ್ತಾರ ಏನಲ್ಲೋ ಅವನು ರಿ ಇಗೊತರಿ ಅಲ್ರರಿ ಅವ್ರಿ ಗೊತ್ತಲ್ಲ ಸುಂದಿ
ಗಡ್
ಅವರು ತಿಂಳ ತಿಂಗಳ ಸ್ಯಾಲ್ರಿ ಬರದಕಲ್ಲ ನಮ್ಮ್ದೇವಿ ಆಕತಿ ಅಂದ್ರ ಅಪ್ಪ ಅಮ್ಮಮ್ಮ
ಕರ ಮತ್ತೆ ತಿಳ್ಕೋಬೇಕ ಮನ್ಷ್ಯನ್ ಬ
ಒಬ್ಬರ ಮನೆ ಕೆಲಸ ಮಾಡೋರು ಇರ್ತಾರೆ ಒಬ್ಬೊರ ಮನೆ ಕೆಲಸ ಮಾಡ್ಲಾರರು ಇರ್ತಾರೆ ಆರೆ
ಅದೇ
ಎರ್ಲ್ ಬಿಟ್ರೆ ನಮ್ಗೆ ಅದಕ್ ಬೇಕಾರ ನಮಗೆದಕ್ ಬೇಕ್ರ ಅವರು ಆಚ ಅವರುಗಳ ಹೆಂಗ ಮಾಡಿದ್ರ ಹಂಗ ಅವ್ರಗ್ ಗೊತ್ತಿರ್ಬೇಕಲ್ಲ
ಅವ್ರಿಗ್ ತಿಳಿಬೇಕ್ರ ಅವನಗ ಅವ್ರಿಗ್ ತಿಳಿಬೇಕ್ರ ಮಾರ್ಲ
ಹ್ಮ್ ಇದಾರೆ ನಿಮ್ ಮುಂದೆ ವಸಂತಿಲ್ಲ ಮುಂದೆ ಯಾವದೆವರು ಗಿಡಗಳು
ಹ ಅ ಬಿಲ್ ಪಿಗ
ಹಾ ಗುಂಡಗಾಯ ಗಿಡ ಅಂದ್ರ ಹಲೋ
ಮನ ಕೈಗಡ ಗುಡು ಹಣ್ಣು ಗೂಂಡ ಇರ್ತವೆ ಈ ಕಾಯಿ ಗೂಂಡಿರ್ತಾವ ಆಣಗೊಂಡ ರಿ ಕಾಯ ಕೊಡ
ಹೌದೌದೌದು ಮತ್ತರ ಹಲೋ
ಮತ್ತೆ ಯಾವ್ ಗಿಡ ಇರ್ತವ್ರೀ
ಕೇಳ ಕೇಳತ್ತ
ಕೇಳ್ತೈತೇ ಕಳ್ತಿದೆ ಮತ್ತೆ ಆ
ಈಗ ನೋಡ್ರಿ ಪೊಡ್ಲ್ಕಾಯ ಆಯ್ತು ಪಡೋಲ್ ಪಡೋಲ್ಕಾಯಿ ಗಿಡ ರೀ
ಪಡೂಲ್ ಕಾಯ ಗಿಡ ರೀ
ಹ್ಮ್ ಮತ್ತೆ ಹ
ಮತ್ತೆ ಇದರಿ ಹ ಇದು ಭೀವಿ ಗಿಡರಿ
ಹಲೋ
ಹಲೋ ಬೇವಿನ ಕಾಯಿ ಗಿಡ ರೀ ಬೇವಿನ ಕಾಯಿ ಗಿಡ ಮತ್ತೆ ನಿಮ್ ಕಡೆ ಹೆಗಡೆ ಸಿಗ್ತಾರೆ ಮತ್ತೆ ನಿಮ್ ಕಡೆ ಗಿಡ ಸಿಗ್ತಾವರಿ
ನಿಂಬೆಹಣ್ಣು ಗಿಡನಿ ಗಿಡ ಬಾಳೆಹಣ್ಣಿನ ಗಿಡ
ಹ್ಮ ಸರಿ
ಪನೀರ್ ಗಗಿಡ ಸಿಪ್ಪ ಪಪ್ಪಾಯ ಹಣ್ಣು ಮತ್ತೆ ಆತ ಎಲ್ಲಾ ಚಲೋ ಚಲೋ ಚಲೋ ಗಿಡಗಳು ಸಿಗ್ತವೆ ರಂಬಲ್ಲಿ ಮತ್ತತ್ತ ಇವು ಗಿಡ ಸಿಗುತ್ತರು ಕಾಂಗ್ರೆಸ್ ಈ ಗಿಡ ಸಿಗುತ್ತೆ ಕಾಂಗ್ರೆಸ್ ಗಿಡ ಗೊತ್ತ
ಹಾ ಕಾಂಗ್ರೆಸ್ ಕಡ ಕೊತ್ತ ಕೊತ್ತರಿ ಕಸಾರ ಅದ
ಎಲ್ಲರ ನಂಬಲ್ಲಿ ಎಲ್ಲರ ನಂಬಲ್ಲಿ ಕಾಂಗ್ರೆಸ್ ಗಿಡ ಅಂದ್ರೆ ಒಂದು ಹಣ್ಣಿ ಗಿಡರ ಅದು ಅದರಲ್ಲಿ ಅಲ್ಲಿ ಒಂದು ಹಣ್ಣು ಬಾರಿ ಚೆನ್ನಾಗಿ ಸ್ವೀಟ್ ಆಗಿರುತ್ತೆ ತ್ತರೋ
ಹಾ ರರಿ ಪುಲ್ಸ್ೀಟ
ಫುಲ್ಲರ್ ಇಷ್ಟ ಸ್ವೀಟ್ ಅಂತ ಅಷ್ಟ ಸ್ವೀಟ್ ಎರ್ತವರೋ ಎಷ್ಟು ಸ್ವೀಯರ್ ಅಷ್ಟು ಅಣ್ಣ ಎಲ್ಲಿ ೇಸ್ಟ್ ಮಾಡಾರ ಅಲ್ಲ ಅಂತ ಅ್ಣ ಮತ್ತೆ ಅದರಿಂದ ಫುಲ್ ಅದ ಇದು ವಾಷನೆ ಇದು ವಾಷನೆ ನೋಡ್ರ ಸಾಕು ಹ ತಲೆ ತಿರಿಬ್ರ
ಸರಿ ರ ಸ
ವಾಷನೆ ನೀವೇನ್ ನೋಡ ತಿಂದ್ರಂಗ ಅವದು ಸ್ವೀಟ್ ಅಷ್ಟೇ ಸ್ವೀಟ್ ಇರ್ಬೋದು
ಕರೆ ಮಾತ್ರ
ಅದೇ ಮತ್ತೆ ಏನ್ ಅಡ್ಸಿರಿ ನಿಮ್ಮಲ್ಲಿ ಯಾರ
ಏನಲ್ರರಿ ನಮ್ ಕಡೆ ಏನ ಅಂತದ ಏನಲ್ರಿ ಇ್ರೀ ಮನುಷ್ಯ ಚಲೋ ಇರ್ಬೇಕ
ಹ್ಮ್ ಮ ಚಲೋ ಬರ್ಬೇಕ್ರ ಮನುಷ್ಯರಿಗೆಲ ಚನೆ ಹ್ಮ ಮತ್ತ
ಮತ್ತೆ ನಿರಿ ನೀವತ್್ರರಿ ಅಲ್ಲ ನಿಮ್ ನಿಮ್ ಕಡೆ ಹೆಂಗ ಏನೇನ್ ನಡಸಿಡಿ
ಊರಿರಿ
ಹಾ ರೀ ಊರ್ಗಿರು ಹೋಗಿರಲ್ಲ ಊರಿ ಹೊಂಟ್ರೀ
ಅಲ್ಲ ನೀವರೀ
ಲ್ಲಿ ಅಷ್ಟು ವಸ್ತು ಇಲ್ಲ.
ಹ್ಮ್ ಹೌದಾ ಈ ಹೋಗಲ್ಲ ಸದ್ಯಕ್ಕೆ ನೀವು
ಹಲೋ
ಹಾರಿ
ಅಲ್ಲ ವಸ್ತಿನಲ್ಲೇಬೇಕು ಮತ್ತೇನು ಹೋಗ ನೋಡ. ವಸ್ತಿ ಇಲ್ಲಲ್ಲ ಚಡಿ ಹಳಟು ಕೇಳ ತದ
ಅ. ಹೇರಿ.
ಹ.
ಹಾ ಹೋಗ್ಲ ನೀವು.
ಉರಿ ಇಲ್ರಿ ನೀವು.
ನಾವು್ರೆ ಮ ಯುವತಂದ ಯ. ಸಂಡೆ ಸಂಡೆ ಮೊೆ ಆತ್ವರ್ ದಿನ ಬಂದಿವ ರೀ
ಹಾ.
ಹ್ಮ್ ನೀನ್ಯೂವರ್.
ಹ ನ ಹಗ್ದೇರಿ ಈ ಬಂಚೋಡಿ ನಾಲ್ಕೈದು ಜನ ನಾಲ್ಕೈದು ಜನ
ಎಲ್ಲ ಊರಾಗಲ್ಲ ಚೆನ್ನಾಗಿದಾರಲ್ಲ
ಹ್ಮ್ ಚೆನ್ನಾಗ ಅದ್ರೀ ಎಲ್ಲ ಚೆನ್ನಾಗದ ಆರಾಮದ್ರ ನಿಮ್ ಕಡೆ ಹೆಂಗ
ಎಲ್ಲಾ ಚೆನ್ನಿದ್ದಾರೆ ನಿಮ್ಮ್ ಹೊಲ್ದಲ್ಲಿ ಏನ್ ಹಾಕಿದ್ದಾರೆ.
ನಮ್ಮ ಹೊಲ್ದ ನೋಡ್ರಿ ಹಸ್.
ಅತ್ತ ಅಂದ್ರೆ ಅ ಇವರಿೀ ಅತ್ತ ಅಂದ್ರೆ ಬೆಳೆಯ್ರ ಬಟ್ಟೆ ತಯಾರಾಗುತ್ತೆ ಅಲ್ಲ ಅದಲ್ಲ.
ಹಾ ಅವ್ಯತ್ತ ಯಾರ ತಗೊಂಡ್ರು ಬಟ್ಟಿ. ಬಟ್ಟಿ ತರತ್ತರ.
ಬಟ್ಟಿ ಮಾಡ ಪಟ್ಟದದ ರೀ. ನಿಮ್ದೇ ನಿಮ್ಮೂರಗ್ ಬಂದೀನ್. ಹ್ಮ್ ಮತ್ತೆ.
ಮತ್ತೆ ಏನೇನ್ ಮಾಡಿದಿರಿ.
ಮತ್ತ ಸಿದು ಕಬು ಕಬು ಬೆಳಿತಾರ ಒಂದ್
ಮತ್ತ ಇವು ರೀ ಇರ್ ಆಯ್ತ್ರಿ ಭತ್ ಭತ್ತ ಭತ್ ತ್ತ ಬೆಳಿತಾರ.
ಹೌ ಬತ್ತ ಕೂಡ ಬೆಳಿತಾರ ಮಚ್ಚಾ.
ಹಾ.
ಉರಾಗವ್ ಭತ್ತವಾಳ್
ಹ ಮತ್ತೆ.
ಮತ್ತ ಮತ್ತೇನಟ್ಟೆನೆನ್ರಿ ಖಾಸಿಲ್ಲ್
ಹಾ.
ನೀವೇ ಹೇಳ್ಬೇಕು ನಿಮ್ ಕಡೆನೇ ನಿಮ್ ಕಡೆ ಏನಾದ್ರು ಬೆಳಿತಾರೆ.
ನಮ್ ಕಡೆ ಹತ್ತಿ ಮತ್ ತ್ತೆ ಕಬ್ಬು ಮತ್ತೆ ಬಾವತ್ತ. ನೆಲ್ಲು ಅಡಿಕೆ.
ಹಾ ರೀ.
ಅಡಿಕೆ ಮಾನೆಣ್ಣ್ ಗಿಡ. ಎಳ್ನೀರ್ ಗಿಡ ಮತ್ತೆ ಸಪೋಟಣ್ಣಿನ್ ಗಿಡ ನಿಂಬೇಹಣ್ಣಿನ್ ಗಿಡ.
ಅಹಾ ಅಟೆಲ್ಲ ಬೆಳಿತಾರ ಅಂದಂಗಾಯ್ತ್ರಿ.
ಆರೇ
ಅಷ್ಟೆಲ್ಲ ಬೆಳೀತೀರಿ.
ಬಾಳ ಅದ ರೀ ಅದ್ನ ಹೇಳ್ಬೇಕಂದ್ರೆ ಬಾಳ ಇಷ್ಟು ದೊಡ್ಡದದ ನಮ್
ಹೌದೌದು ಸರಿ ಅತ್ತೆ ನಾವುಡ ಹೊರಗೊಂಟಿದಿವ್ರಿ.
ಹಾ ಸರಿ ನೈಸಾಗ್ ಹೋಗ್ಬರಮ್ ಬರ್ರಿ ಬಿರಿಯಾನಿ ತಿನ್ ಬರಂ ಬರ್ರಿ. ಹಾ ಸರಿ ಹೆಳ್ಳಾರ.
ಹಾ ಹೇಳ್ಬೇಕು.